ಹಲೋ,
ನಮಸ್ತೆ,
ಹಾ ನಮಸ್ಕಾರ ನಿಮ್ಮ ಹೆಸರು.
ನನ್ನ ಹೆಸರು ಭೂಮಿ ಅಂತ ನಿಮ್ಮ ಹೆಸರು.
ನಮ್ಮ ಹೆಸರು ಪ್ರತಿಭಾ ಅಂತ ಏನ್ ಮಾಡ್ತಾ ಇದೀರಾ.
ಸುಮ್ನೆ ಇದ್ವಿ ರಾತ್ರಿ ಬೇರೆ ಆಗಿದಲ್ಲ ಸುಮ್ಮನೆ ಮಲ್ಕೊಂಡ ಆ ಕಡೆ ಕಡೆ ಇದ್ವಿ. ನೀವು,
ನಾವು ಸುಮ್ಮನೆ ಖಾಲಿ ಕೂತ್ಕೊಂಡಿದ್ವಿ.
ಮತ್ತೇನ್ ತೀದೆ ರಾತ್ರಿ.
ನಾವು ಅನ್ನ ಸಾಂಬರ ತಿಂದ್ವಿ ನೀವು.
ನಾವು ಸೇಮ್ ರಾತ್ರಿ ಚಪಾತಿ ಮಾಡಿದ್ರು. ಚಪಾತಿಗೆ ಪಲ್ಯ ಅನ್ನ ಸಾಂಬಾರ್.
ಹ್ಮ್ ಮನೇಲಿರೋದ ನೀವು.
ಇಲ್ಲ ಇಲ್ಲ ನನ್ಗೆ ಈ ಕಡೆ ಮತ್ತ ನ ಆಚೆ ಬೀದಿಗೆ ಬಂದೆ. ನೀವು,
ನಾವು ಹಾಸ್ಟೆಲ್ಲ್ಲಿ ಇರೋದು.
ಹೌದಾ ಏನ್ ಮಾಡ್ತಿದ್ರಿ ಬೆಳಗಿಂದ.
ಏನರ ಬೆಳಗ್ಗೆ ಕಾಲೇಜ್ ಎಲ್ಲ ಹೋಗಿ, ಮನೆಗ್ ಬರಷ್ಟ ಲ್ಲ ಏಳ ಎಂಟು ಗಂಟೆ ಆಗುತ್ತೆ ಇ ಗೊತ್ತಲ್ಲ ಬೆಂಗ್ಗಳೂರು ಟ್ರಾಫಿಕ್ಲ್ಲಿ.
ಹೌದ್ ಹೌದ್ ನಿಜ ಬಿಡಿ ಜಾಸ್ತಿ ಟ್ರಾಫಿಕ್.
ಮತ್ತೆ ಬಂದು ಸ್ವಲ್ಪ, ಪ್ಪ ಏನಾದರೂ ಕೆಲಸ ಇದರೆ ಕೆಲಸ ಮಾಡಿಬಿಟ್ಟು ಮಲ್ಬೋದೆ.
ಹಾ ಮತ್ತೆ ಏನ್ ಸಮಾಚಾರ.
ಏನಿಲ್ಲ ಹೇಬೇಕು ನೀವು ಪ್ರವಾಸಲ್ಲ ಹೋಗಿದ್ರಾ.
ಹಾ ಪ್ರವಾಸ ಹೋಗಿದ್ವಿ. ಬೆಳಿಗ್ಗೆಯಲ್ಲೇ ಹೋಗ್ಬದಿವಿ ಪ್ರವಾಸಕ್ಕೆ.
ಎಲ್ಲ ಹೋಗ್ಯಿದ್ರಿ
ಒಂದು ಬೆಳಗ್ಗೆ ಅಮ್ಮ ಇಟ್ಕೊಂಡು ಏನೋ ತರ್ಕಾರೇ ತಗೊಂಡ
ಹ್ಮ
ಅದಕ್ಕೆ ತರಕಾರಿ ತರ ಅಂತ ಮಾರ್ಕೆಟ್ಗೆ ಹೋಗಿದ್ದೆ ಮತ್ತೆ ಮಾರ್ಕೆಟಯಿಂದ ಬಂದ್ ಮನೆಗೆ ಬಂದೆ ಆಸ್ಟ್ರಾಲಿ ತರಕಾರಿ ಮಾರ್ತೊಗಿದೆ ಮತ್ತೆ ಹೋದು ಮತ್ತೆ ತರಕಾರಿ ತಗೊಂಡ ಬಂದೆ ಇದೇ ತಟ ಹ ಇದೇ ತ ಪ್ರವಾಸ ಆಯ್ತು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಸಾಕ ಆಯ್ತು ಬೆಳಗ್ಗಿಂದ ಹೋರಾಡಿ
ಒಥರ ವಿಚಿತ್ರವಾಗಿರೋ ಪ್ರವಾಸ ಇದೆ ಎಲ್ಲ ಇದು
ಇರ್ತಿರಲ್ವಾ ಅದಕ್ಕೆ ನಮ್ಗೆಷ್ಟು ಗೊತ್ತಾಗಲ್ಲ ನಾವ್ ಮನೆೇ ಇರ್ತೀವಲ್ವಾ ಅದಕ್ಕೆ ಏನಾದ್ರು ಕೆಲಸ ಹೇಳ್ಬೇಕಂದ್ರೆ ನಮಗೆ ಹೇಳ್ತಾರೆ ಎನಾದ್ರು ಮಾಡ್ಬೇಕಂದ್ರ ಕೂ ನಮ ಗೆ ಹೇಳ್ತಾರೆ
ಓದು ನಿಜ ಬಿಡಿ ಮತ್ತೆ ನಿಮ್ಮನೇಲೆಲ್ಲಾ ಹಬ್ಬ ಎಲ್ಲ ಜೋರು ಮಾಡ್ತಾರೆ
ಮ್ಮ ಕಡೇ ಜಾಸ್ತಿ ಜೋರ್ ಮಾಡೋದುದಂದ್ರೆ ಯುಗಾದಿ ವರಮಹಾಲಕ್ಷ್ಮಿ ಹಬ್ಬ ಜಾಸ್ತಿ ಗ್ರಾಹ್ಯಾಂಡ್ ಮಾಡ್ತಾರೆ
ಹಾ
ಆಮೇಲೆ ದೀಪಾವಳಿ ಪರವಾಗಿಲ್ಲ ಮತ್ತೆ ಗಣಪತಿ ಹಬ್ಬ ಕೂಡ ಫುಲ್ ಜೋರ್ ಮಾಡ್ತಾರೆ
ಹ್ಮ ನಿಮ್ ಕಡೆ ಊರ ಹಬ್ಬ ಏನಾದ್ರು ಮಾಡ್ತಾರ
ಊರಬ್ಬ ಎಲ್ಲ ಮಾಡಲ್ಲ ಜಾತ್ರೆ ಮಾಡ್ತಾರೆ ದೇವ್ರುದು ಅದು ಐದೇದ್ ದಿನ ಇರುತ್ತೆ ಐದ್ ದಿನ ಆಮೇಲೆ ತೇರೆಲ್ಲಾ ಕಲ್ಸ ಶಂತ ಇರುತ್ತಲ್ಲ ಅದೆಲ್ಲ ತೆಗಿತಾರೆ
ಹಾ ಹಾ ಹೌದ ಹೌದು ನಮ್ ಕಡೆ ಇದು ಮಾಡ್ತಾರೆ ಆಹ ತೇರು ಬರುತ್ತೆ ಮತ್ತೆ ಆಮೇಲೆ ಕರ್ಗ ಮಾಡ್ತಾರ ನಿಮ್ ಕಡೆ ಕರ್ಗ ಮಾಡ್ತಾರ
ಇಲ್ಲ ಇಲ್ಲ ಮಾಡಲ್ಲ
ಯಾವಾಗಾದ್ರು ನೋಡಿದೀರ ಕರ್ಗಾರ
ಹಾ ನೋಡಿದ್ದೀನಿ ಬೆಂಗಳೂರಲ್ಲಿ
ಹಾ ನೀವು ಚೆನ್ನಾಗಿರುತ್ತಲ್ವಾ
ಹಾ ಚೆನ್ನಾಗಿತ್ತ ಎಲ್ಲಾ ತರ ದೇವರು ಬರುತ್ತೆ ಆಮೇಲೆ ತಲೆ ಮೇಲೆ ಏನೋ ಇಟ್ಕೊಳ್ತಾರೆ
ಹ ಹೂವನ್ ಹೂವಿನ ನಾರ ಇಟ್ಕೊಂಡು ಕರ ತಲ್ಲ ಮೇಲೆ
ಹ ಒಂದ್ಸತಿ ನಿಮ್ ಚಿಕ್ಕಮ್ಮ ಮನೆ ಹೋಗಿದಾಗ ಅಲ್ಲಿ ಬಂದಿತ್ತು ನೋಡಿದ್ದೆ
ಹೌದೌದು ಚನ್ನಾಗಿರ್ತ ಅಂದನ ನೋಡ್ಬೇಕು ನೀವು
ಹಾ ಚೆನ್ನಾಗಿರ್ತಿ ಅದು ರಾತ್ರಿ ಬಂದಿತ್ತು ಮೂರ್ ಗಂಟೆ ಹಂಗ್ ಬ ಅವಾಗ ಬಂದಿತ್ತು
ಹಾ ಹೌದು ಒಂದೊಂದ್ ಕಡೆ ಒಂದೊಂದ್ ಟೈಮ್ ಬರ್ತಾ ಬರುತ್ತೆ ಅಂದ್ರೆ ನಮ ನಾ ನಮ್ಮೂಊರಲ್ಲಿ ಬೆಳಗ್ಗೆ ನಮ್ದು ದೊಡ್ಡೂರು ಊರೆಲ್ಲ ಸುತ್ತಾಕೊ ಬರುತ್ತೆ ಸತಾಕೊ ಬರಷ್ಟಕ್ಕೆ ನಮ್ಮನೆ ಹತ್ತ ಬರುಷ್ಟಕ್ಕೆ ಬೆಳಿಗ್ಗೆ ಏಳು ಗಂಟೆ ಆಗಿರುತ್ತೆ
ಓ ಅಷ್ಟೊತ್ ಆಗತ್ತಾ ಅಷ್ಟೊತ್ತನ ಅವ್ರು ಇರ್ತಾರ ಎಚ್ಚ್ರ
ಅದ್ ಅಷ್ಟೊತ್ತವರ್ಗೂ ಅದನ್ನ ತಲೆ ಮೇಲೆನೆ ಹೊದ್ಕೊಂಡಿರ್ತ ಅವ್ರು ತಲೆಯಿಂದಕ್ಕೆ ತಲೆ ಇಲ್ಸಲ್ಲ ಬೈ ಚಾನ್ಸ್ ತಲೆಯಿಂದ ಕೆಗಗಳೆ ಬಿತ್ತು ಅಂದ್ರೆ ಅವ್ರಿಂದ ಇರ್ತಾರಲ್ಲ ಅಕ್ಕ ತ್ತಿಯಲ್ಲ ಇಟ್ಕೊಂಡು
ಹಾ
ಬೈ ಚಾನ್ಸ್ ಅವ್ರ ತಲೆಯಿಂದ ಎಂದು ಕೆಗಳ ಬಿದ್ದು ಅವ್ರಲ್ಲ ಒಂದ್ ಸರ್ತಿ ಕ ಹೊತ್ಕೊ ಇರ್ತಾರಲ್ಲ ಅವ್ರ ಕತ್ನ ಕಟ್ ಮಾಡ್ಬಿಡ್ತಾರೆ
ಓ ಹೌದಾ
ಹಾ ಅದಕ್ಕೆ ಅವರೆಲ್ಲ ಹಿಂದೆ ನಿಂತಿರ್ತಾರೆ
ಓ ಬೀಳಂಗಿಲ್ವಾ ಅದು
ಹಾ ಬಿಳಂಗಿಲ್ಲ ಅದಕ್ಕೆ ಇವಾಗವರ್ಗೂ ಯಾವ್ದೂ ಹಂಗ್ ಆಗಿಲ್ಲ ಬೆಂಗ್ಳೂರ್ ಕೂಡ ಮೊನ್ನೆ ಕೂಡ ಸ್ವಲ್ಪ ಕ್ರಾಸ್ ಆಗಿತ್ತು ಕ್ರಾಸ್ ಹಾಕಿದ್ದಕ್ಕೆ ಸ್ವಲ್ಪ ಬೇಗ ಬೇಗ ಮುಗ ಬಿಟ್ಟರು ಒ ಒಂದೇ ಒಂದು ಆರು ಗಂ ಆರು ಆರವರಲ್ಲಿ ಮುಗಿಸಬಿಟ್ರು ಕ್ರಾಸ್ ಆಗಿತ್ತು ಅಂತ ಕ್ರಾಸ್ ಆಗಿಲ್ಲ ಅಂದ್ರೆ ಜಾಸ್ತಿ ಹೊತ್ತು ಸ್ತಾರ ಹಾ ಹಾ ಹೌದಾ ಪಟ್ನಾ ಬಿಡ್ತಾರ
ಓಹೋ ಹ
ಹ್ಮ
ಮತ್ತೆ ಅವಾಗೆಲ್ಲ ಏನು ಸ್ಪೆಷಲ್ ಅಡುಗೆ ಮಾಡ್ತೀರಾ
ಅವಾಗ ಮನೆ ಮನೆಗೂ ಇದು ಬಲಿ ಕೊಡ್ತಾರೆ
ಷ್ಟ ಹ
ಮತ್ತೆ ಹೇಳ್ಬೇಕು ಏನ್ ಸಮಾಚಾರ ನಮ್ ಕಡೆ ಅದ ಕರ್ಗ ಮಾಡ್ತೀವಲ್ಲ ಕರ್ಗ ನಿಂದಸ ದೇವರು ಎತ್ಡ್ ಹೋಗ್ತಾ ಇದ್ದಾಗ ಗಂಗಮ್ಮ ದೇವನ್ನ ಓದ್ತಾರೆ ಗಂಗಮ್ಮ ದೇವ್ದ ಮತ್ತ ತಲೆ ಮಾತ್ರ ಹೊತ್ಕೊಂಡು ಮೆರವಣಿಗೆ ಮಾಡ್ತಾರ ಊರೆಲ್ಲ
ಹೌದಾ
ಮಾಡ್ತಾರೆ ಮ ಹಾ ಹೌದು ಮತ್ತೆ ಮೆರವಣಿಗೆ ಮಾಡುವಾಗ ಲೈಟ್ಸ್ ಹಾಕಿರ್ತಾರ ದೇವರ್ದು ಒಂದೊಂದು ಬೀದಿಗೂ
ನಮ್ಮ್ ಮನೆ ಹತ್ರ ಬಂದಿದಾಗ ಅಂದ್ರೆ ಚಿಕ್ಕಮ್ಮ ಮನೆ ಅಲ್ಲಿ ಬಂದಿದ್ದಾಗ ದೇವ್ರಿಗೆ ಎಲ್ಲ ಏನು ಅಂದ್ರೆ ಮನೆ ಮನೆಗೂ ಸ್ಟಾಪ್ ಮಾಡ್ತಾ ಇತ್ತು ಅದ ದೇವ್ರ ದೇವ್ರು ಅದು ರಂಗೋಲಿ ಎಲ್ಲ ಹಾಕಿರ್ತಾರೆ ಹೂವು
ಹೌದೌದು ಸ್ಟಾಪ್ ಮಾಡ್ತಾರೆ ಹೌದು
ಅವರೆಲ್ಲ ಕಾಯಿ ಅದೇನೇನು ಅಂದ್ರೆ ದೇವ್ರಿಗೆ ಏನೇನ್ ಬೇಕು ಅದೆಲ್ಲ ಕೊಡ್ತಾ ಇದ್ರು ಅಂದ್ರೆ ಪ್ರತಿಯೊಂದವರಿಗೂ ಕೊಡ್ತಾ ಇದ್ರು
ಕಾಯ್ ಕೊಡ್ತಾರೆ ಅದಲ್ಲಿ ದೇವ್ರಿಗೆ ಆರತಿ ತೆಗೆದು ಹೂವು ಹಾಕ್ತಾರೆ ದೇವ್ರ ಮೇಲೆ
ಹಾ ಎಲ್ಲಾ ದೇವ್ರಿಗೂ ಕೊಡ್ತಾ ಇದು ಅಂದ್ರೆ ಅದು ಹಿಂದೆ ಸ್ವಲ್ಪ ಗಾಡಿ ಅ ಅಂದ್ರೆ ಗಾಡಿಯಲ್ಲಿ ದೇವ್ರ ಕುಡ್ಸ್ಕೊಂಡ್ ಬರ್ತಾರಲ್ಲ
ಹೌದ ಹೌದು ಹಾ ಹಾ
ನಲ್ವತ್ ದೇವರು ಬಂದಿತ್ತು ಬೇರೆ ಬೇರೆ ಬೇರೆ ತರ ಅವದಕ್ಕೆಲ್ಲ ಕೊಟ್ರು
ಹಾ ಹೌದು ಚೆನ್ನಾಗ್ ಮಾಡ್ತಾರ ಬೆಂಗ್ರ ಇನ್ನುರು ಜೋರ್ ಮಾಡ್ತಾರ
ಹ್ಮ್ ಅದು
ಮೈಸೂರಲ್ಲಿ ಹೆಂಗೆ ದಸರ್ ಜೋರ್ ಮಾಡ್ತಾರ ಎಲ್ಲಿ ಕರ್ಗ ಜೋರ್ ಮಾಡ್ತಾರೆ
ಹೋಗಿದ್ರಾ ಮೈಸೂರ್ಗೆ ದಸರಾ ನೋಡಕ
ಇಲ್ಲೂ ಇಲ್ಲ ಹೋಗ್ಬೇಕು ಅನ್ಕೊಂಡಿದ್ದೀವಿ ಟೈಮ್ ಬಂದಿಲ್ಲ ನೀವ ಹೋಗೋದ ಹಕಿದ್ದೀರಾ
ಹಾ ನಾವು ಹೋಗಿ ಬಂದ್ವಿ ಲಾಸ್ಟ್ ಇಯರ್
ಎಂಗ್ ಹೆಂಗಿತ್ತು
ಅಂದ್ರೆ ನಮ್ಮ ಚಿಕ್ಕಮ್ಮ ಅವ್ರ ಮನೆ ಇತ್ತಲ್ಲಿ ಅವರು ಕರೆದಿದ್ರು ಅದಕ್ಕೆ ಹೋಗಿದ್ವಿ ಚೆನ್ನಾಗಿತ್ತು ಬಟ್ ಏನು ಅಷ್ಟು ನೋಡಕ್ಕಗಲ್ಲ ಜಾಸ್ತಿ ಜನ ಅಂದ್ರೆ ಬೆಳಿಗ್ಗೆ ಅಂದ್ರೆ ಈ ನಮ್ಮಂತವರೆಲ್ಲಾ ನೋಡಕ್ ಹೋಗಿರ್ತಾರಲ್ಲ ಅವ್ರು ಬೆಳಿಗ್ಯಿಂದ ಕಾಯ್ಕೊಂಡಿರ್ತಾರೆ ಬಟ್ ಇನ್ನೇನು ಅಂಬಾರಿ ಬರೋ ಟೈಮ್ ಅಲ್ಲಿ ಅಲ್ಲಿ ಗೊತ್ತಿರುತ್ತೆ ನೋಡಿ ಊರಲ್ಲಿರೋ ಜನಕ್ಕೆ ಟೈಮಿಗೆ ಬರುತ್ತೆ ಅಂತ ಆ ಟೈಮಲ್ಲಿ ಬಂದು ಫುಲ್ಲ ರಶ್ ಮಾಡ್ಬಿಡ್ತಾರೆ ಏನು ನೋಡಕ್ಕೆ ಆಗಲ್ಲ ದುಃಖೋದೇ ಆಗುತ್ತ
ಹ ಹಾ
ಚೆನ್ನಾಗಿರುತ್ತೆ ಬಟ್ಟು
ಉಳಿದ ಕಷ್ಟ ಅವಲ್ಲಿ ಟೈಮ್ ಗೊತ್ತಿರುತ್ತೆ ಆ ಟೈಮ್ ಬಂದ್ಬಿಡ್ತಾರೆ ಅವ್ರು
ಹಾ ಅವ್ರವರು ಟೈಮಿಂಗ್ ಎಲ್ಲ ಬಂದ್ಬಿಡ್ತಾರೆ ಅವವಾಗ ಜಾಸ್ತಿ ಗದ್ಲ ಆಗ್ ಹೋಗ್ಬಿಡ್ತ ದೂಕ್ತಾ ಇರ್ತಾರೆ ಅವಾಗಲ್ಲಿ ಪೊಲೀಸ್ ಎಲ್ಲ ಇರ್ತಾರೆ ಅವರೆಲ್ಲ ಏನು ಕಂಟ್ರೋಲ್ ಮಾಡಲ್ಲ ಅವರೇ ನೋಡ್ಕೊಂಡೊಂಡ ಇರ್ತಾರೆ ದಸರಾ
ಒಂದಿನ ಮಲ್ಲೆ ಮಾಡ್ತಾರ ದಸರಾ
ನಮ್ಮ ಮನೇಲೆಲ್ಲಾ ಮಾಡಲ್ಲ ನಿಮ್ಮನೇಲಿ ಮಾಡ್ತಾರಾ
ಹಾ ನಮ್ಮೇಲ್ಲಿ ಮಾಡ್ತೀವಿ ಒಂಬತ್ತು ಜನ ಕೂರಿಸ್ತೀವಿ ದೇವಲ್ಲ
ಹೌದಾ ಹೌದು ಈ ಕಡೆ ಅದು ಗೊಂಬೆ ಎಲ್ಲ ಕೂಡ್ಸ್ತರ್ ತಾನೆ ದಸರಾಗ
ಹಾ ಗೊಂಬೆ ಸ್ಲ್ಲಿ ಆಮೇಲೆ ಒಂಬತ್ತು ದಿವಸ ಒಂಬತ್ ಕಲರ್ ಹಾಕೊಂತ ಈ ಬಟ್ಟೆಗಳು
ಓ
ಹ ಒಂಬತ್ತ ದಿವಸ ಒಂಬತ್ತು ಕಲರ್ ಹಾಕೊಂಡು ಡೈಲಿ ಪೂಜೆ ಮಾಡಿ ಬೇರೆಯವರಿಗೆ ಕರೆದು ಅರಿಶಿನ ಕುಂಕುಮ ಕೊಟ್ಟು ಡೈಲಿ ಡೈಲಿ ಇದ್ ಮಾಡ್ತಿವಿ ಪ್ರಸಾದ ಮಾಡ್ತೀವಿ ಮತ್ತೆ ಸ
ಓ ಹಂಗೆನ ನಿಮ್ದು
ಹಾ ನಮ್ ಕಡೆ ಹಂಗ ಮಾಡ್ತಾರೆ
ನಮ್ಮ ಕಡೆ ದಸರಾ ಎಲ್ಲ ಆಚರಿಸೋದೆಲ್ಲ ಬರೀ ದೀಪಾವಳಿ ಗಣೇಶ
ಹಾ
ವರಮಾಲಕ್ಷ್ಮಿ ಒನ್ ಮಾಡ್ತಾರೆ
ದೀಪಳಿಗಿ ಮಾಡ್ತೀರಾ ನೀವು
ಹಮ್ ಕಡೆ ಫ್ರೈಡೇ ಬಂದ್ ಐದ್ನೇ ಐದ್ನೇ ಶುಕ್ರವಾರ ಬರುತ್ತೆ ನೋಡಿ ಅವತ್ತ ದೇವ್ರನ್ನ ಕೂಡ್ಸ್ಬಿಟ್ಟು ಮತ್ತೆ ಮಾರನೇ ದಿನ ಬೆಳಿಗ್ಗೆ ತಗದ್ಬಿಡ್ತಾರೆ ಮತ್ತೆ ಐದು್ ಜನ ಮುತ್ತ ಮೂತ್ತೈದರಿಗೆ ಕರೆದಿ ಉಡಕ್ಕೆಿಯೆಲ್ಲ ಹಾಕಿ ಊಟ ಮಾಡಿ ಕಲಿಸ್ತಾರೆ ನಿಮ್ಮ ಕಡೆ ಬೇರೆ ಮಾಡ್ತಾರ ಏನು ಈ ಥರಾನ
ನಮ್ ಕಂಡ ಏನೂ ಮಾಡಾರ ದೀಪಾವಳಿ
ಹ ಮತ್ತೆ ಹೆಂಗ್ ಮಾಡ್ತಾರೆ
ನಮ್ ಕಡೆ ಬೆಳಗ್ಗೆ ಪೂಜೆ ಮಾಡ್ ಬೆಳಿಗ್ಗೆ ನಾವವು ಇದು ಕಜ್ಜಿಕಾಯಿ ಮಾಡಿರ್ತೀವಿ
ಹಾ
ಪ್ರತ್ಯಿಕ ಎತ್ಕೊಂಡ ಹೋಗಿ ಒಂದೊಂದು್ ಮನೆಯಲ್ಲಿ ದೇವ್ರನ್ನ ಕೂರ್ಸಿ ಪೂಜೆ ಮಾಡ್ತಾರೆ ಲಕ್ಷ್ಮೀ ದೇವನ್ನ ಯಾರ್ ಮನೆಗ್ ಕೂರ್ಸ್ತಾರೋ ಅವ್ರ ಮನೆಗ್ ಹೋಗಿ ನಮ್ಮ ಕಜ್ಜಿಕಾಯ ಎಲ್ಲ ಕೊಟ್ಟು ಪೂಜೆ ಮಾಡಿಸ್ತೇವಿ
ಎಷ್ಟ ಜನ ಮುತ್ತೈ್ದಾರ ಎಲ್ಲಾ ಎಷ್ಟ್ ಜನ ಮುತ್ತೈದವ ಬರ್ತಾರ ಎಲ್ಲಾರ್ಗೂ ಕೊಡ್ತೀರಾ ನೀವು್ ಬಾಗಿನನ
ಹಾ ಕೊಡ್ತೀವಿ
ನಮ್ಮ್ ಕಡೆ ಮನೇಲಲ್ಲ ಇಂಗ್ಲ ಐದ್ ಜನ ಅಂತ ಅಷ್ಟೆ
ಅಂದ್ರೆ ಅದು ಕಜ್ಜಿಕಾಯಿ ಇದ್ ಮಾಡ್ತಾರೆ ಪೂ ಕಜ್ಜಿಕಾಯಿ ಪೂಜೆ ಅಂತ ಮಾಡ್ತಾರೆ ಅವತ್ತು ಅದು ಒಂದೊಂದ್ ಮನಲಿ ಮಾತ್ರ ಮಾಡ್ತಾರೆ ತಾರೆ ಎಲ್ಲಾರ ಮನೇಲೂ ಮಾಡಕ್ಕ ಆಾಗಲ್ಲ ಮುಂಜೆನ ಯಾರ್ ಮನಲಿ ಪೂಜೆ ಮಾಡ್ತಾರೋ ಎಲ್ರು ಅವ್ರ ಮನೆ ತಗೊಂಡ್ ಹೋಗ್ತಾರೆ ಕಜ್ಜಿಕಾಯಿ ನ ತಗೊಂಡೋಗಿ ಅವ್ರ ಮೇಲೆ ಪೂಜೆ ಎಲ್ಲ ಮಾಡಸಿ ಮತ್ತೆ ದಾರ ಕಟ್ಕೊಂತೀವಲ್ಲಾ ಕೈಗೆ ಆ ಕೈ ಕಟ್ಟೋರ್ದ ದಾರ ಕೂಡ ಅಲ್ಲಿೇ ಪೂಜೆ ಮಾಡ್ಸಿ ನಮ್ಗೆ ಕೊಡ್ತಾರೆ ಮನೆಗೆ ಅದನ್ನ ನಾವ್ ಮನೆಗ್ ತಗೊಂಡ್ ಬಂದು ನಾವ್ ಕೈಯಲ್ಲಿ ಕಟ್ಕೊಂಡು ನಮ್ಮ್ನೆಗ ಮುತ್ತೈದೆರನ ಕರೆದು ಅವ್ರ ನಾವು ಪ ಪೂಜೆ ಮಾಡ್ತೇವಿ ಹಂಗೆ
ಓಹ ಎಷ್ಟ್ ದಿನ ಇಗ್ತೀರಾ ನೀವು ದೇವರ್ನ
ನಾವು ದೇವರಿ ಇಡಲ್ಲ ನಾವು ನ ಮನೇಲಿ ಪೂಜೆ ಮಾಡ್ತೀವಿ ಮೂವತ್ ದಿವಸ ದೇವರು ಇಡೋರು ಐದ ದಿವಸ ಇರ್ತಾರೆ ದೇವರು
ಹೋ ಹೌದ
ನಾವು ದೇವರಿಡೋ ಮನೆಗ್ ಹೋಗ್ಬಿಟ್ಟು ನಾವು ಪೂಜೆ ಮಾಡ್ಕೋತೀವಿ
ಹಾ ಹಾ
ಸರಿ ಹಾಗಗಿದ್ರೆ ಇವಾಗೂ ಫ್ರೀ ಇದ್ದ ಕಾಲ್ ಮಾಡ್ತ ಮಾತಾಡೋಣ
ಹಾಂ ಸರಿ ಸರಿ ಮಾಡ್ತೀವಿ ಇಡಲ